ಹ್ಮ್, ಕೇಳಿಸ್ತಿದೆ ನಿಮ್ದ, - ಕೇಳಿಸಿತಿದಯಾ...
ಹ, ಕೇಳಿಸಿದೆ- ಕೇಳಿಸಿದೆ.
ಏನ್ ಮಾಡ್ತಾದ್ರೀರಿ ನಾನೀಗ ಮನೆ ಕೆಲ್ಸ ಎಲ್ಲಾ ಆಯ್ತು. -
ಹೌದಾ, ಹಾ-
ಹ ಇವಾಗ ಹಾಗೆ ಕೂತ್ಕೊಂಡು. ಆ ಸ್ವಲ್ಪ ನನ್ನ ಲ್ಯಾಪ- ಟಾಪ್ ಅಲ್ಲಿ ಏನಾದ್ರು ಪ್ರಾಕ್ಟೀಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ. -
ಹೌದಾ,, ಹ್ಮ್, ಹ್ಮ್ ನಾನು ಬೆಳಗ್ಗೆ. - ಈ ಮನೆ ಕೆಲಸಗಳೆಲ್ಲ ಮುಗಸ- ಆದ್ರೂ ಇದು ಬಟ್ಟೆ ಹಾಕ- ಬೇಕಿತೂ.. - ಅದು ಹಾಕಿದ್ದೀನಿ. ನೋ ಇಲ್ಲ ಏನ್ ಮಳೆ ಬರೋಹಾಗಿಲ್ಲ ಆದ್ರೆ ಮುಗಿಯುವಷ್ಟ, - ನನ್ಗ್ ಗೊತ್ತಿರೋ ಹಂಗೆ ಹನ್ನೆರಡು ಗಂಟೆ ಆಗತ್ತೆ. -
ಹೌದಾ, ಇಲ್ಲಂತೂ ಫುಲ್ ಮಳೆ ಬರುತ್ತೆ ಫುಲ್ ಕತ್ಲೆ ಆಗ್ಬಿಟ್ಟಿದೆ. -
ಹೌದಾ, ಹಾ, ಹಾ, ಹಾ,, ಇಲ್ಲೇ ನಂಗ ಆಗಿಲ್ಲ. ಮಳೆ ಪರತ ಅಸ್ ಅಷ್ಟು ಏನು ಸೂಚನೆಗಳಿಲ್ಲ ನೋಡೋಣ ಏನಾಗತ್ತ ಅಂತ ನಾನು ಆಗ್ಬೇಕಂತ ಅಂದ್ಕೊಂಡಿರ್ಲಿಲ್ಲ ಇನ್ನೇನು ಒಂದ್ ಮೂರ್ ದಿನ ಆಗಿದೆ ಆಗ್ಬಿಡೋಣ ಇನ್ನ ಜಾಸ್ತಿ ಆಗ್ತಿದ್ರೆ ಅದು ಅನ್ನೆಡು ಗಂಟೆ ಹೋಗಿ ನಮ ಒಂದು ಗಂಟೆ ಆಗತ್ತೆ ಕೆಲ್ಸ
ಹೌದು ಜಾಸ್ತಿ ಆಕ್ ತ ಇರುತ್ತೆ ಮಳೆ ಹ ಇವವಾಗಿನ್ ಇವಾಗ ಮಳೆ ಹೇಗಿದೆ ಇದ ಎಲ್ಲ ಬಟ್ಟೆ ಆಗ್ಬಿಡಿ ಬೇಗನೆ ಒಣಗತ್ತೆ ಇಲ್ಲ ಅಂದ್ರೆ ಆಮೇಲೆ ಹಾಕಕ್ ಹೋದ್ ಆದ್ರೆ ಮಳೆನೂ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ
ಹ್ಮ ಅದ್ರಲ್ಲಿ ಬೇರೆ ಇದ್ರ ಮುಂದೆನೇ ನಿಂತ್ಕೊಂಡಿರ್ಬೇಕಕ್ ನಮ್ದು ಅದೇ ಎಲ್ಲ ಆಗೋದಿಲ್ಲ ಅ ಮುಂದೆನೆೇ ನಿಂತ್ಕೊಂಡು ಎಲ್ಲಾ ಆಗೋವರ್ಗು ನೋಡ್ಕೋಬೇಕು
ಏನು ಮಾಡಕ್ಕ ಆಗಲ್ಲ ನಿಮಗು ನೋಡ್ಕೊಳ್ಳೇಬೇಕು ಇವಾಗ ಹಾಕಿಲ್ಲ ಅಂದ್ರೆ ಮನೇಲಿ ಕೇಳ್ತಾರೆ ಬಟ್ಟೆ ಹಾಕಳಕ್ಕೂ ಕಷ್ಟನ ನಿಮಗೆ ಅಂತ ಹ್ಮ ತಿಂಡಿ ತಿಂಡಿಲ್ವ ಹಾಗಿದ್ರಿ ಇನ್ನ ನಿಮ್ದು
ಇನ್ನೂ ಇಲ್ಲ ನಿಮ್ದು
ನಮ್ದು ಇನ್ನ ಇಲ್ಲ ತಿನ್ಬೇಕು
ಹದಾ ನನ್ ಹೊಟ್ಟೆ ಹಸಿತಿದ್ದ ತಿನ್ನೋಣ ಅಂತ ಅನ್ ಕೊಂತ ಇದೀನಿ ಬಿಡು ಹನ್ನೊಂದ್ ಗಂಟೆಗೆ ತಿನ್ನೋಳ ಅಂತ ಅನ್ಸುತ್ತೆ ಮತ್ತೆ
ಹದು ಹಂಗೇನೆೇ ಅಲ್ಲಿ ಈ ಕಡೆ ಒಂದ್ ಕಡೆಯಿಂದ ಕೆಲ್ಸ ಆಗ್ಬಿಟ್ಟು ತ್ರೇ ನಾವಾಗ ನೆಮ್ದಗ ಹೋಗಿ ತಿಂಡಿ ತಿನ್ಬಹುದು ಆ ಕೆಲ್ಸ ಏನಾದ್ರು ಹಾಗೆ ಉಳ್ ಕೊಂಡಿದ್ರೆ ಅಯ್ಯೋ ಇದ್ ಮಾಡ್ಬೇಕಲ್ಲ ಮಾಡ್ಬೇಕಲ್ಲ ಅಲ್ಲ ತಿಂಡಿ ಕಡೆ ಗಮನನೇ ಹೋಗಲ್ಲ
ಕಮ್ನಾನೇ ಬರ್ತಾ ಇಲ್ಲ ನನ್ಗಂತೂ ಏನ್ ಮಾಡುದ ಎಷ್ಟು ಇನ್ನೊಂದು ಇನ್ನೊಂದು ಗಂಟೆ ಅಷ್ಟೇ ಅಲ್ವಾ ಇವಾಗ ಬರ್ತ ಗಂತೆೆ ಇ ಗಂಟೆಗೆಲ್ಲ ಮುಗಿಸಬಿಟ್ಟೆ ತಿನ್ನೋಣ ಅಂತ ಅನ್ಕೊತ್ವಿ
ಹ ಹೌದಾ ಮತ್ತೆ ಎಲ್ಲಾ ಆರಾಮ ಹೆಂಗ್ ನಡತಿ ಇದೆ ನಿಮ್ಮ ಓದು ಎಕ್ಸಾಮ್ಸ್ಗೆ ಪರೀಕ್ಷೆಗೆಲ್ಲ ಚೆನ್ನಾಗಿ ಓದ್ ಒಂದಾಯತಿ
ಹಾ ಹೌದು ಎಲ್ಲ ಚೆನ್ನಾಗ್ ನಡೀತಿದೆ ನಿನ್ನೆ ಒಂದಾಯ್ತು ನೆನ್ನೆ ಬಂದು ಬಾಲ ಸುಲ್ ಆತ್ತು
ಹೌದಾ ನಿನ್ನೆ ಯಾವ್ದ ವಿಷಯಕ್ ನೀವು ಎಕ್ಸಾಮ್ ಬರ್ದಿದ್ದು
ಆ ನಿನ್ನೆ ಬಂದು ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ
ಹ್ಮ್
ದು ತುಂಬಾ ಸುಲಭ ಆಗತ್ತು ನಾಳೆ ಬಂದು ಐತಿ ಇ ನೀ ಅಂತ ನೋಡ್ಬೇಕು ಹ್ಮ್ ನಾಳೆ ಇದಕ್ಕೆ ನಂಗ್ ಒಂದ್ ಎರೆಡ್ ದಿನಾ ರಜಾ ಜಾಸ್ತಿ ಬೇಕಿತ್ತು ನೋಡಿದ್ರೆ ಕಡಿಮೆ ಕೊಟ್ಟಿದಾರೆ ಜನ ಹ್ಮ ಅರ್ದೇ ಅದ ಬೇಜಾರು
ಗಿದ್ದಿದ್ದಕ್ಕೆಲ್ಲ ಜಾಸ್ತಿ ರಸ ಕೊಡ್ತಾರೆ ಆ ಸುಲಭವಾಗಿ ಇಲ್ದ ಇರೋದಕ್ಕೆಲ್ಲ ಕಡಿಮೆ ರಜಾಗ ಕೊತ
ಕಡಿ್ಮೆ ಕೊಡ್ತಾರೆ ಅದೇ ಎಂಗಿರುತ್ತೆ ಹೇಳಿ ಅವಾಗ
ಹ್ಮ್ ಚೆನ್ನಾಗಿರಲ್ಲ ಅದುನ್ನ
ಅದೇ ಹೌದೌದು ಆದ್ರಲ್ ಹ್ಮ್ ಅದ್ರಲ್ಲಿ ಬೇರೆ ನಮ ಒಬ್ರು ಆಹಏ ಶಿಕ್ಷಕರು ನಾಳೆ ಅವ್ರದುು ಕೊನೆ ದಿನ ಅಂತೆ ಅವರು ಹೇಳಿದ್ರು ಇ ಈ ತರ ನಮ್ದು ಕೊನೇ ದಿನ ನಾಳೆ ಸಿಗವಿ ಅ ಪರೀಕ್ಷೆ ನಂತರ ನನ್ನ ಹತ್ರ ಬಂದ್ ಮಾತಾಡಿ ಮಾತಾಡ್ಬೇಕ ಅನ್ಕೊಂಡಿರೋರು ನಾನುನು ಬಂದು ಮಾತಾಡ್ತೀನಿ ಆದ್ರೆ ಎಲ್ಲಾರ್ನುೂ ಒಂದ ಹೌದು ಒಳ್ಳೆ ಕಡೆ ಸಿಕ್ಕಿದ ಅಂತೆ ತುಂಬಾ ಒಳ್ಳೆ ಕಡೆ ಸಿಕ್ಕಿದೆ ಅದೆಲ್ಲಾ ಇನ್ನ ನಮ್ಗೆ ಹೇಳಿಲ್ಲ ಒಳ್ಳೆ ಕಡೆ ಸಿಕ್ಕಿದೆ ನಾಳೆ ಬನ್ನಿ ಎಲ್ಲ ಏ ಕೊನೆ ಕೊನೆಯದಾಗ ಒಂದ್ಸರಿ ಸಿಗೋಣ ಅಂತ ಹೇಳಿದ್ದಾರೆ ನಾವೆಲ್ಲಾ ಅಟೇ ಅಲ್ವಾ ಚಾನ್ಸ್ ನಮಗೇನ ಮಾತಾಡಿಕೊಂಡು ಒಂದು ಕೇಕ್ ಕಟ್ ಮಾಡಿಸ್ಬಿಡೋಣ ಅಂತ ಮಾತಾಡಿಕೊಳ್ಳೋದು
ಹಾ ಮಾಡ್ಸಿ ತುಂಬಾ ಒಳ್ಳೆ ಸಿ ಶೀಕ್ರು ಅವೆಲ್ಲ ಮಾಡುಸ್ಬೇಕಿತ್ತು, ಮತ್ತೆ ನೋಡಕ್ ಸಿಗಲ್ವಲ್ಲ
ಅ ನಮ್ ಜೊತೆ ಮಕ್ಳಾಗನೆೇ ಇರ್ತಾ ಇದ್ರು
ಹ್ಮ್ ಅಂತವ್ರಿಗೆಲ್ಲಾ ಮಾಡ್ಸ ಬಿ ಕೆಲವರು ಶಿಕ್ಷಕರು ಇರ್ತಾರೆ ತುಂಬಾ ಚೆನ್ನಾಗ್ ನೋಡ್ಕೊಂತಾರೆ ಮಕ್ಕಳನ್ನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಎಲ್ಲಾ ಮಾಡ್ತಾರೆ
ಮತ್ತೆ ಹ ಬೇ ಸರ್ ಇ ಇತ್ತು ನಾವು ಬಿಟ್ಟ ಹೋಗ್ತಾ ಇದ್ದೀವಿ ಅಂತ ಇವರ್ನೆಲ್ಲಾ ನಾವು ನಾನು ಮಿಸ್ ಮಾಡ್ಕೋತೀದೆ ಅಂತ ಅನ್ಕೊಂಡ್ತಾಯಿದೆ ನೋಡಿದ್ರೆ ಅವ್ರೇರೇನೆೇ ಬಿಟ್ಟುಹೋ ಹ
ಅಯ್ಯೋ ಏನು ಮಾಡ ತಗೊಳ್ಬೇಕಾ ನಾವು ಹೆಂಗ್ ಬಿಟ್ಟು ವರ್ಷ ವರ್ಷ ಅವರು ಹಾಗೆ ಬಿಟ್ಟು ಹೋಗ್ಲೇಬೇಕಾಗಿರತ್ತೆ ಬೇರೆ ಕಡೆ ಚೆನ್ನಾಗಿರೋ ಕಡೆ ಸಿ ದ್ದೇಲೆ ಅದು
ಸಿಕ್ಕದ್ಮೇಲೆ ಇರೋದು ಕಷ್ಟ ಇಷ್ಟ ಆಗುತ್ತೆ ಅಲ್ವಾ ಎಷ್ಟೇ ಹಚ್ಕೊಂಡಿದ್ರು ಮಕ್ಳನ್ನ ಎಷ್ಟೇ ಹಚ್ಕೊಂಡಿದ್ರು ಅವ್ರ ಜೊತೆ ಕೆಲ್ಸ ಮಾಡೋರನ್ನ ಎಷ್ಟ್ ಹಚ್ಕೊಂಡಿದ್ರು ಬಿಟ್ಟು ಹೋಗಲೇಬೇಕಾಗುತ್ತ ಯಾಕಂದ್ರೆ ಎಲ್ಲಿ ಚೆನ್ನಾಗೇ ಅಹ
ಒಳ್ಳೆ ಅಂತ ಬಂದ್ಮೇಲೆ ಹೋಗಲೇಬೇಕು ರಾಗಿರುತ್ತೆ ಅಂದ್ರೆ ನಮ್ಮ ತರ ಅವರು ಸಾವಿರ ಜನ ಅಹ ಮಕ್ಕಳುಗಳನ್ನ ನೋಡಿರ್ತಾರೆ ವಿದ್ಯಾರ್ಥಿಗಳನ್ನ ಹ್ಮ್ ನಾವು ಅದ್ರಲ್ಲಿ ಯಾವ ವಿದ್ಯಾರ್ಥಿಗಳಲ್ಲಿ ನಾವು ಒಬ್ಬ ಅದ್ರಲ್ಲಿ ಕೆಲವರು ಅವ್ರಿಗೆ ತುಂಬಾ ಇಷ್ಟ ಆದರು ಇರ್ತಾರೆ
ಹಾ
ಹ್ಮ ಅಷ್ಟೆ
ಏನಾಗಲಿ ಇವಾಗ ಅವತ್ತು ಆ ಏನು ಆ ಕರೆ ನಂಬರ್ ಗಳೆಲ್ಲ ಇಟ್ಕೊಂಡತೀವಲ್ಲ ಏನ್ ಸಿದ್ರೆ ಅವ್ರಿಗೆ ಮಾಡ ಮಾತಾಡಬಹುದು ಯಾಕಂದ್ರೆ ಮುಂಚೆ ಆದ್ರೆ ಅವರು ನಮ್ಮ ಶಿಕ್ಷಕರು ಅ ಒಂದ ಇರ್ತಾ ಇತ್ತು ಈಗ ಅವರುನು ಬಿಟ್ಟು ಹೋಗಿದ್ದಾರೆ ಏನಾದ್ರು ಮಾತಾಡ್ಬೋದು ಏನಾದ್ರು ಇದ್ರೆ ಸಹಾಯ ಕೇಳ್ಬೋದು ಎಂತ ಇರತ್ತಲ್ಲ
ಹೌದು ಅದು ಒಳ್ಳೇದ ಕೂಡ
ಹೌದು ನೀವು ನಾಸಾ ಮಾಡಿದ್ದೀರಾ ಮನೇೆಯಲ್ಲಿ ಇವತ್ತು
ಅ ನಮ್ಮ್ ಮನೇಲಿ ನಿಮ್ ಬಸ್ ಆರ್ಗುತ್ತಾ
ಹಾ ಗೊತ್ತು ನಮ್ ಮನೇಲೂ ಅದೇನೆ
ಆಹ ನಮ್ಮ ಮನೇಲಿ ಬಸ್ ಸಾಂಬಾರು ಮತ್ತೆ ಅಹ ಅಹ್ ಪಲ್ಯ ಮತ್ತೆ ಅ ಮುದ್ದೆ ಮಾಡಿಲ್ಲ ಆ ರೈಸ್ ಮಾ ಅನ್ನ ಮಾಡಿದ್ದಾರೆ ಇವತ್ತು
ಹೌದಾ ನಮ್ಮ್ ಮನೇಲ್ಲೂ ಅಷ್ಟೆ ಸಂಜೆ ಮುದ್ದೆ ಮಾಡ್ತಾರೆ ಏನಾದ್ರೂ ಸಾಂಬಾರ್ ಇದ್ರೆ ನೋಡ್ಬೇಕು ಹ
ಅಂದ್ರೆ ನಮ್ಮ್ ಮನೇಲಿ ಕೆಲವೊಂದ್ಸಲ ಈತರ ಬಸ್ ಸಾಂಬಾರ್ ಎಲ್ಲ ಮಾಡಿದಾಗ ಹೌದು ಮಾರ್ನಿಂಗ್ ಕೂಡ ಮುದ್ದೆ ಮಾಡ್ತಾರೆ ಬೆಳಿಗ್ಗೆ ಹೊ
ಹೌದೌದು ನಮ್ಮನೇಲ್ಲೂ ಮಾಡ್ತಾರೆ ಹ್ಮ್
ಹ್ಮ್ ಆ ಇವಂದೊಂದ್ಸಲ ಆಗಲ್ಲ ಅಲ್ಲ ನಮ್ಮಮ್ಮ ಇವತ್ತು ಬೇಗ ಹೋಗೋದತ್ತು. ಕೆಲ್ಸಕ್ಕೆ. ಆ ಎಂಟು ಗಂಟೆಗೆ ಹೋಗರು ಹ್ಮ್ ಹಾಗಾಗಿ. ಬರೀ ಇದನ್ನ ಮಾತ್ರ ಮಾಡಿಬಿಟ್ಟು ಹೋದ್ರು.
ಹೌದಾ. ಹೋಗ್ಲಿ ಬಿಡಿ ಬಸ್ಸಾರ್ ತುಂಬಾ. ಚೆನ್ನಾಗಿರತ್ತೆ ಈ ಮಳೆ ಬರಾಗ ಚೆನ್ನಾಗಿ್ ಅನ್ಸುತ್ತೆ ಅದೇ ರುಚಿ ಜಾಸ್ತಿ.
ಹ್ಮ್ ಹೌದು.
ಹ. ನಮ್ಮ್ ಮನೇಲಿ ಊರ್ ತಾವಳೆ ಕಾರ್ ಸಾರ್ ಅಂತ ಮಾಡ್ತಾರೆ. ತರ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಆ ಚಳಿಗೆ ಮಾಡ್ತಾರ ಆ ಚಳಿಗೆ.
ಉತ್ತರೆ.
ಹೌದು ಹೌದು. ತುಂಬಾ ಚೆನ್ನಾಗೆ ಮಾಡ್ತಾರೆ ಅವರು ಈ ಮಳೆಗಾಲದಲ್ಲಿ. ಬಜ್ಜಿ ಬೋಂಡಾ ಇವೆಲ್ಲ ತುಂಬಾ ಚೆನ್ನಾಗಿ ಚೆನ್ನಾಗಿರತ್ತೆ. ಲ್ಲ ನೀವು ನಿಮ್ಗೂ ಇಷ್ಟ ಆಗುತ್ತಾ.
ಆಕೋಟ್ಟೆ ಆರಾಮಗ ಒಂಬೋರು.
ಹ ನಮ್ಮ ಮನನ್ ನಾನ ಎಲ್ಲಾ ಹೆಚ್ಕ ಕೊಡ್ತನಿ. ತನೆ. ನಮ್ಮಮ್ಮಮ್ಮ. ಕೊಡ್ತಾರೆ.
ಇಲ್ಲ ನಮ್ಮ್ ಮನೇಲಿ ನನ್ ಈ ಬಜ್ಜಿ ಬೋಂಡಾ ಈ ತರದಂದ್ರೆ ನನ್ನನ್ನೇ ಮಾಡುವ ಅಂತಾರೆ. ನನ್ಗೆ ಅವಾಗ ಮಾಡಕಷ್ಟ. ಜಂತ. ಮಾಡಲ್ಲ ಈ ಆಲೂಗೆಡ್ಡೆ ಬಚ್ಚಿ ಈ ತರದ್ದೆಲ್ಲ ಹಾಂಗಬಿಡ್ತೀನಿ ಯಾಕಂದ್ರೆ ಅದ ಈಸಿ ಬೋಂಡ ಎಲ್ಲಾ ಈರುಳ್ಳಿ ಎಲ್ಲ ಹಚ್ಬೇಕು ಅದಾಗಲ್ಲ ಆಲೂಗೆಡ್ಡೆ ತು್ರೆ ಅದು ದಪ್ಪ. ಮೇಕಿಂಗಕಾಯ ಬರುತ್ತಲ್ಲ. ಇಲ್ಲ. ಮಾಡಿ. ಬಟ್. ನಾರ್ಮಲ್ ಆಗಿ ಬೋಂಡಾ ಮಾಡ. ಒಡೆಯಕ್ ನ್ ಮನೇಲಿ ಒಡೆನ ಸ್ವಲ್ಪ ಅಂದ್ರೆ ಯಾವಾಗೂ ಮಾಡಕ್ ಹೋಗಲ್ಲ ಜಾಸ್ತಿ ಕೆಲ್ಸ ಹಿಡಿಯುತ್ತಲ್ವಾ. ಯಾವಾರೂ ತಿನ್ಬೇಕಂದ. ಮಾತ್ರ ಮಾಡ್ಕೊಂತೀವಿ ಡೆನ.
ನಮ್ಮ ಮನಲಿ ಒಡೆ ಮಾಡ್ತಾರೆ.
ಅದೇ ನಿಮ್ ಮನಲಿ ಒಂದ್ಸಲ ಹೇಳಿದ್ರೆ ಹಬ್ಬೆ ಒಡೆೆ ಮಾಡ್ತಾರೆ ಅಂತ.
ಹ ಹೌದು ಯಾಕಂದ್ರೆ ಎಣ್ಣೆನು ಖರ್ಚ ಆಾಗಲ್ಲ ಅದಕ್ಕೆ ಅದ್ ಚೆನ್ನಾಗೂ ಇರತ್ತೆ ತ್ತೆ
್ಮ ನಮ್ಮ್ ಮನೆಯಲ್ಲಿ ಹಬ್ಬೆ ಒಡೆ ಯಾವತ್ತೂ ನನ್ ಮಾಡ್ರೆ ನೋಡಿಲ್ಲ ಅಂದ್ರೆ ನಮ್ಮ ಅಮ್ಮ ಇವಾಗ ಈ ಸಲ ಏನಾದ್ರು ಮಾಡಿದ್ರೆ ಮಾಡ್ತೀನಿ ಸ್ವಲ್ಪ ಪ್ ಅಂದ್ರು ಸ್ವಲ್ಪ ನನಗೆ ಎಷ್ಟಿ ಇಡ್ಬೇಕು ಎಷ್ಟುಿತ್ಕೋ ಕೊಂಡು ಹಂಗ ಮಾಡಡ್ಸೋಣ ಅನ್ ಕೊಂಡಿದೀನಿ ನಮ್ಮ್ ಮನೆಯಲ್ಲಿ ಎಣ್ಣೆಗ ಕರತಾರಲ್ವಾ ಹಾ ಅದನ್ನೇ ಜಾಸ್ತಿ ಮಾಡ ಡ್ದುನ ನಮ್ ಅಮ್ಮ
ನೀವು ಆತರ ಎಣ್ಣೆಗಾಗಿ ಕರ್ದಾಗ ಪಾಯಸ ಮಾಡ್ಸ್ಕೊಳ್ಳಿ
ಹ್ಮ್ ಆ ಪಾಯಸ ಮಾಡ್ತಾರೆ ಯಾಕಂದ್ರೆ ಪಾಯಸ ಮಾಡಿಲ್ಲಾ ಅಂದ ಅಷ್ಟೊಂದ ಟೇಸ್ಟ್ ಇರಲ್ಲ ಅದು ಹ್ಮ್ ಅಂದ್ರೆ ರೈಸ್ ಕ ಜೊತೆ ಎಲ್ಲ ತಿನ್ಬಹುದು ಅನ್ನ ಜೊತೆಲ್ಲ ನಂಚ್ಕೊಂಡು ತಿನ್ಕೊ್ು ಅಂದ್ರೆ ಯಾಗೂ ತಿನ್ಬೇಕಂದಕ್ಾಯಸಕಕ್ಚ್ಚು ತಕೊಂಡಂತಿಂದ್ರೆನೆ ಚೆನ್ನಾಗಿದೆ
ಹಾ ಅಲ್ವಾ ಅದು ಅದು ರುಚಿ ನೆು ಸಿಗಲ್ಲ ಆನ್ ಕೋಳಿ
ಹೌದು
ಹ್ಮ್
ಹಾ ನಮ್ಮ್ ಮನೆ ನೋಡಿ ನಮ್ದು ನಿಮ್ದ
ಎಲ್ಲ ಒಂದೇ ತರ ಇದೆ ಹ ನಾವು ಯಾವಾಗ್ಲೂ ಇವಾಗ ಹೇಳ್ದ ಅಲ್ವಾ ನಮ್ಮ ಅಜ್ಜಿ ದು ತಿಂಗಳ್ದು ಮಾಸ ಪೂಜೆ ಮಾಡ್ತಾ ಇದ್ದೀವಿ ಅಂತ ಅದಕ್ಕೆ ನಾವ್ ಯಾವಾಗ ಮಾಡ್ಕೋತೀರಿ ತಿಂಳ ತಿಂಗಳು ಪಾಯಸ ಒಡೆ ಮಾಡಿ ಇಲೇಬೇಕು ನಾವು ಅದು ಇದರದು ಅಂದ್ರೆ ತಿಂಗಳು ಪೂಜೆಗೆ ಅದು ಮುಖ್ಯ ಪದಾರ್ಥಗಳು ಅಂತ ನಮ್ ಕಡೆ ಅ ಅದು ಇಲ್ಲ ಅಂತ ಅಂದ್ರೆ ಅದು ಮಾಡ್ದಂಗಿಲ್ಲ ಅಂತ ಹೇಳ್ತಾರೆ. - ಆದ್ರೆ ಸಸ್ಯಾಹಾರ ಮಾಡಿ, - ಬೇಕು. ಮಾಂಸಹಾರ ಮಾಡದ ಬೇಡ ಅದು. - ಸಸ್ಯಾಹಾರನೇ ನಾವು ತುಂಬಾ ಮಾಡೋದು. ಯಾಕಂದ್ರೆ ಅವ್ರದು ದಿನಗಳು ಬಂದು ಯಾವಾಗ್ಲೂ ಮಂಗಳವಾರ, ಗುರುವಾರ- ಶುಕ್ರವಾರ ಈ ತರ ಬಂದಿದೆ ಬುಧವಾರ, ಭಾನುವಾರ ಹ ಹ ಹಾ ಸರಿ, ಸರಿ- ಸ